ಹಾ
ಹಲೋ
ಹಾ ಈಗ ಬಂದ್ ನೋಡೋದು ಕಾರರೆ್ಯಾಪ್ತಿಂದನ ಮಾಡಿದ್ದೇನೆ ಫೋನ್
ಹಾಂ ಹಾಂ
ಅದು ನಿನಗ್ಯಾಕೆ ಬರವಲ್ಲದು ಅದೇನಕ್ಕ ಚಯ್ತಿ
ಇಲ್ಲ ಬರ್ತೈತೆ ಹಂಗೇನಿಲ್ಲ ನಾನು ಒಂದು ಎರಡು ಮೂರು ಕಾಲ್ ಮಾಡಿ ಮಾತಾಡಿ
ಆದಮೇಲೆ ಒಂದು ಹತ್ತು ನಿಮಿಷ ಬಿಡಬೇಕು ಅವು ಆದ್ಮೇಲೆ ಪ್ರೋಸಸ್ ಹಾಕ್ತ ಹೋಗ್ತಾ ಹೋಗ್ತಾ
ಓಕೆ
ಈಗ ಒಂದು ಕಾಲ ಆದ್ಮೇಲೆ ಹೆಂಗೆ ಎರಡನ ಕಾಲು ಹೋದರೆ
ಈ ಒಂದ ಅರ್ಧ ಗಂಟೆ ಎರಡಬಿಟ್ಟು ಮಾಡಿ ನಾನು
ಮತ್ತೆ ಇಷ್ಟ ಇದ್ವು
ಒಂದು ಮೂರ ಕಾಲ ಆಯಿತು ಅದು ಏನಾಗೈತಿ, ಅದು ಫುಲ್ ಟೈಮ್ ಆದ್ರೂನು ಇದಾಗಿಲ್ಲದು
ಹ್ಮ್ ಹ್ಮ್
ಹಾ ಏಳು ನಿಮಿಷ ಎರಡು ನಿಮಿಷ ಮಾತಾಡಿದ್ರೆ ಗೋ ನೋ
ಓಕೆ ಓಕೆ
ಹೌ
ಹ್ಮ ಅದಕ್ಕೆ ಯಾಕಂದ್ರೆ ಅದು ಅವರು ನೀವೊಂದು ಮಾಡಿ ನೋಡ್ರಿ ಸರ ಹ ಹಾ ಅದು ಸರಿ ಬರ್ತಾ ಇಲ್ಲ ಅಂತಂದು ಈಗ್ ಫೋನ್ ಮಾಡಿದ್ರು ಅವರು ಯಾಪ್ ನವರು
ಹ್ಮ್ ಹ್ಮ್
ಹ್ಮ ಓಕೆ ನಾನು ನೋಡೋಣ ಅಂತಂದು ಅದು ಫೋನ್ ಮಾಡಿದೆ ಅತ್ತೆಯಲ್ಲಿ ಹೊರ ಹೋಗಿಲ್ಲ
ಬೇಕ್ರಿ ಈಗ ಮಧ್ಯಾಹ್ನ ಒಂದು ಮನೆ ಓಪನಿಂಗ್ ಆಯ್ತಾ
ಹ್ಮ್ ಹ್ಮ್
ಹೋಗ್ಬೇಕಾಗಿದೆ ಒಂದು ಗಿಫ್ಟ್ ತಂದು
ಹಾ ಫುಲ್ ಮೂವೀಸ್ ಅಂದ್ರೆ
ನಾನೇನ್ ಹೊಂಟಿಲ್ಲ ಗಿಫ್ಟ್ ತಟ್ಟೆ ಕೊಟ್ಟು ಕಳಿಸ್ತೀನಿ
ಹ್ಞೂ ಹ್ಞೂ ಹ್ಞೂ ಮಳೆ
ಮಳಿ ಒಂದ್ ಚುರು ಚು ಬರ್ತೈತಿ ಹೋಗ್ತೈತಿ ಅಂತಾಪ್ರೀ ಪೂರ ಮಳ ಇಲ್ಲ
ಹಾ ಇಲ್ಲಿ ನಾವು ಬಾದಾಮಿಗೆ ಒಂಟಿಕೊಪ್ಪ ಇಲ್ಲಿ ಒಂದು ಚೂರು ಮಳೆ ಚಲವಾದಿ ಹುಬ್ಬಳ್ಳಿ
ಬಾದಾಮ್ ಒಂಟಿದ್ರಾ ಓಕೆ
ಹ್ಮಹೌದು ಚಾರ್ಟೆಡ್ ಅಕೌಂಟ್ ಬಸ್ಸಿಗೆ ಒಂಟಿತನಪ್ಪ
ಹೌದಾ
ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ಬಸ್ ಸಿಕ್ತಾ ಕುಳಗೇರಿ ಕ್ರಾಸ್ ಮಠ
ಹಾ ಹಾ
ಸಾರಿ
ರಾಮದಿರೇ ಇಲ್ಲ
ಹಾ ಆರಾಮ್ ಆಗೈತಪ್ಪಾ ಆದ್ರೂ ಒಂಚೂ ಸುಸ್ತೈತಿ ಆಕಣ ಅದು ಇನ್ಫೆಕ್ಷನ್ ಆಗಿ ವೈರಲ್ ಇನ್ಫೆಕ್ಷನ್ ಆಗಿತ್ತು ಅಂತ ಅನ್ಸುತ್ತೆ
ಹ್ಮ್ ಹ್ಮ್
ಹ್ಮ ಅದು ಇನ್ನೊಂದ್ ಸ್ವಲ್ಪ ಸುಸ್ತ್ ಬಹಳ ಆಕತಿ
ಓಕೆ ಈಗ ಗಾಳಿ ಒಂದು ಜಾಸ್ತಿ ಆಯ್ತು ಮಾರಾಯ
ಹಾ ಸತ್ಯ ಬಿಸ್ಲು ಬೀಳುತ್ತೆ ಒಂದ್ ಸತಿ ಹೌದು ಬಿಸಿಲು ಬರುತ್ತದೆ ಒಂದು ತರಹ ಮಳೆ ಕಪ್ಪಾ ಮಕ್ಕಳ ಮಳೆ ಚಲವಾದಿ ಹುಬ್ಬಳ್ಳಿ ಹಾಗೆ ಒಂಚೂರು ಮಳೆ ಚಲವಾದಿ ನೋಡಿಲ್ಲಿ
ಹಾಂ ಹಾಂ ಹಾಂ
ಹ್ಮ
ಅದಕ್ಕೆ ಹೆಲ್ತ್ ಬಗ್ಗೆ ಒಂಚೂರ ಹು ನಿನ್ನೆ ಈಟೀಗ್ ಬಿಟ್ಟು ಬಂದೆ ದೊಡ್ಡ ಮಳಿಗೆ ನೀವ್ ಆಕ್ಚುಲಿ ಕಾಲ್ ಮಾಡಿದಾಗ ನಾನನ್ ಹೇಳಿದ್ನಲ್ಲ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅದ ಅಲ್ಲ ಕಾಲೇಜ್ ಮಾಗ ಇದ್ದೆ ಬಿಟ್ಟ್ರ ಬಂದ ಹಾ ಹ
ನೌದೇ ಇದಬೇಕಾ
ಹಾ ಕೊಕನೋರ ಹಾ ಕೊಕನೋರ್ ಹಾಲ್ ಬರ್ತೈತಿ ಹಲ್ ಬಿಟ್ಟು ಬರಕ್ ಹೋಗಿದ್ದೆ ಬಿಟ್ಟು ಬಂದು ಹಾ ಹಾಸ್ಟೆಲ್ ಅಲ್ಲ
ಓಕೆ ಸೊ ಅಲ್ಲಿೇ ಮತ್ತೀಗ ಸೂಟಿಗೆ ಯಾವಾಗ ಬಿಡ್ರಾ
ಹ್ಮ್ ಸೂತಿಗ್ ಏನಿಲ್ಲ ಒಮ್ಮೇಲೆ ದಸರಾ ಸೂತಿಗ್ ಬಿಡ್ಬೋದ ದೇನು ಮೇಬಿ ಗೊತ್ತಿಲ್ಲ
ಈಗ ಒಂದಂದು ಎರಡು ತಿಂಗ್ಗಳು ಇಲ್ಲಾಂದಾರೆ
ಹಾ ಈಗ ಒಂದ್ ಎರಡ್ ಮೂರ್ ತಿಂಗಳು ಏನಿಲ್ಲ
ಮತ್ತೆ ಈಗ ನೀನು ಸನ್ ಮಳ
ಹ ಅವ ನಮ್ಗ ಒಪ್ಪೆ ಒಬ್ಬವ ನಾಳೆ ನೂರ್ ಚೆನ್ನ
ಹ್ಮ್ ಹ್ಮ್ ಹ್ಮ್
ನಿಮ್ದ ಹಂಗುನು ಒಂದ್ ಐದ ನಿಮಷ ಫ್ರೀ ಇದ್ರ ನಿಮ ಹತ್ರ ಮಾತಾಡೋಣ ಅಂತ ನಾ ಅನ ಈಗಗ್ ವರ್ಕ್ ಹಾದ್ರು ಅರ್ಧ ಮರ್ಧ ಬಿಡ್ತನಲ್ಲ ಬೇಕ್ರ ಮಗೋಣ ಅಂತ ಹೇಳಿದ್ದೇನೆ ಬೇಕ್ರ ಮಾಡೋಣ ಅಂತೇಳಿ ಪ್ಲೇಸ್ ನೋಡಾಗೈತಿ ಸರಿ ಹಾಕ ಕೊಡ್ತೀನಿ ಅಂತ ಹೇಳಾರ ಹಾಕ ಕೊಡ್ತೀನಿ ಅಂತ ಹೇಳಿ ಅವ
ಬೇಕ್ರಿ ಅಂದರೆ ನಾವು ಬಿಸ್ಕಿಟು ಬನ್ ಹಬೇಕ
ಹಾ ಹಾ ಅಂತದ್ದು ಇಲ್ಲೇ ಕುಷ್ಟಿಗೆ ರೋಡಿಗೆನೆ ಇಲ್ಲಿ ಅಮ್ಮೋರ್ ರೋಡ್ಗೆ ಅಲ್ಲಿ ಪೆಟ್ರೋಲ್ ಬಂಕ್ ಬರ್ತದ ಒಂದು ಅಲ್ಲಿ ಹ ಹೊಸ ಕೋಟ್ ಹಾಕತೈತಿ ಅಂತ ತೋರ್ಸು ನಿಮ್ಗ ಒಂಟಮ ನ್ ಹಿಗೆ ಅ ಅಲ್ಲಿ ಹಾಕಣ ಅಂತೇಳಿ ಅವರೇ. ಜಾಗದವರು ಇನ್ನೊಂದು ಹದನೈದು ಇಪ್ಪತ್ತು ದಿವಸ ಸರಿಯಾದು. ಸರ್ವೆ ಮಾಡಿ ಅಳತಿ ಮಾಡಿ ಕೊಟ್ಬಿಡ್ತೀವಿ ನಿಮ್ಗ ಹಾಕೋರಿ ಅಂತ ಹೇಳ. ಹ್ ಹ್ಮ್.
ಹ್ಮ್ ಓ ಅವರು ಜಾಗ ಅಷ್ಟ ಕೊಡ್ತಾರ.
ಜಾಗಾ ಅಷ್ಟಾ ಕೊಡ್ತಾ ಖಾಲಿ.
ಹ್ಮ್ ಮತ್ತ ಅದು ಹೆಂಗ ಹಾಕೋಬೇಕ.
ಆದರೋಳಗ ನಾವು ರೆಡಿ ಮಾಡ್ಕೊಬಕ್. ಟೆ ಇವ ಬರ್ತಾವಲ್ಲ ಈಗ ಇದು ಶೆಡ್ ಬರ್ತಾವಲ್ಲ ಈಗ
ಹಾ ಹಾ ರಡಿ ಮೇಡ
ಹಾ ರೆಡಿಮೇಡ್ ನಾವೇ ನಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೊಂಡ್ ಒಳಗ ಫ್ಲೈಡ್ ಮತ್ತ ಗ್ಲಾಸದ ವರ್ಕ್ ಮಾಡಿಸ್ಕೊಂಡ್
ಹಾ
ಮಾಡ್ಕೊಬೇಕ
ಮತ್ತ ಅದರದ್ದು ಪ್ರೊಡಕ್ಷನ್
ಆ ಪ್ರೊಡಕ್ಷನ್ ಇಲ್ಲ ಇದಕ್ಕೆ ಹೋಲ್ಸೇಲ್ ಕೊಡ್ತಾರೆ ಬೇಕ್ರ ಒಳಗ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಅಂತ ಹೇಳಿ
ಹೂ ಹೂ ಹೂ
ತಂದ್ ಮಾಡೋದ ಅಂತ ಪ್ಲಾನ್ ಮಾಡಿವಿ
ಓ ಅವ್ರೇ ಇದ್ರ ಕೊಡ್ತಾರಣ ಮಟೀರಿಯಲ್ಸ್ ಎಲ್ಲಾ ಅವರ ಕೊಡ್ತಾರ.
ಐಟಮ್ಸ್ ಎಲ್ಲ ಕೊಡ್ತಾರೆ ಮಟೀರಿಯಲ್ಸ್ ಅಲ್ಲ.
ಅದು ಐಟಮ್ಸ್ ಏನಾ.
ಹಾ ಹಾ ಐಟಮ್ಸ್ ಎಲ್ಲ ಕೊಟ್ಟೋಗ್ತಾರ ಗಾಡಿ ವಾ ಬರ್ತಾವ ಹೋ. ಹುಬ್ಳಿಂದ ಈ ಕಡೆತಿರ್ಲಿಂದ ನಮ್ಗೆ ಏನೇನ್ ಐಟಮ್ಸ್ ಬೇಕು ಮತ್ತ. ಹಾ ಬೇಕಾಯ್ತ ಒಂದ್ಸರಪ ಹೋಗ್ತವು ಮತ್ ಲೋಕಲ್ ಒಂದಿಷ್ಟ ಅದಾವಲ್ಲ.
ಮತ್ತದ ಒಂದ ವಾರ ಹದ್ ದಿವಸ ಅದ ಪೇಮೆಂಟ್ ನಿಲ್ ನಿಲ್ಬ
ಹಾ ಹಾ ಹಂಗ್.
ಇಲ್ ಅದನ ಬಿಡು ಹುಬ್ಳ್ಯಾಗ ಅದನ ಸಿದ್ಧೇಶ್ವರ.
ಹಾ ಹಾ.
ಷ ಬೇಕ ಜಾರ ಗೊತ್ತು ಅಲ್ಲ
ಹೂ
ಹ ನಡಬೇಕು ಮಾಡ್ಬೋದು ಅಲ್ಲ ಬಟ್ಟು ಅಲ್ಲಿ ಅಲ್ಲೂ ಇಲ್ಲ ಬೇಕ್ರಿ
ಅಲ್ಲಿ ಯಾವು ಇಲ್ಲ ಅಲ್ಲಿ
ಹೂ
ಯಯಾವು ಇಲ್ಲ ಅಲ್ಲಿ ಅದ್ರ ಜೊತೆಗೆ ಇಟ್ಟೀವಿ ಸಣ್ಣದಾಗಿ ಏನತ್ತಾ ಸಾಧ್ಯ ಆಯ್ತ ಅಂದ್ರೆ ಒಂದಿಷ್ಟು ದಿನಲ್ಲಿ ಮಾಡ್ಕೊಂತ ಆಯ್ತ
ಹೂ ಹೂ ಹೂ ನಡೀೆ ಅಲ್ಲಿ ಯ ರೋಡ್ ಬಿಸಿ ಇರ್ತತ್ತಲ್ಲ
ಹೂ
ಬಸಿ ಇರ್ತೈತಿ ಮತ್ತತ್ ಅಲ್ಲಿ ಮುಂದೆಾವ ಪೆ್ರೋಲ್ ಬಂಕ್ ಆಫೀಸ್ ಅದಾವನಾ
ಹೂ ಸಮೂಹ ಆಫೀಸ್ ಐ್ತ
ಹೂ
ಆಫೀಸ್ ಐತಿ ಪೆಟ್ರೋಲ್ ಪಂಕ್ ಐತಿ ಈಗ ಆಲ್ಮೋಸ್ಟ್ ಅಲ್ಲ ಇದು ಇದು ಹ ಸಣಿಂಗ ರೋಡ್ ಇದವ ಯಾವಾಗ್ಲೂ ಗೀಜ ಗಿಜ ಅಂರ್ತತ
ಹೂ
ಹಾವಕ್ ಮೋಣ ಅಂತ ಪ್ಲಾನ್ ಆಕ್ಚುಲಿ ವಾರದಾಗ ಆಗ್ಬಿಡ್ತಿತ್ತು ಈಗ ನಿನ್ನೆನ್ನ ಅದ ಅವಾವ್ ಸ್ವಲ್ಪ ಜಾಗ ನತಿ ಮಾಡಸ್ಕ ಕೊಡ್ತೀವಿ ಅಂದ ಹೇಳಿದ್ ಕ ಎಲ್ಲಲ್ಲ ಪಾಜ
ಹಾ ನಾಡಿದ್ದೇ ಹೌದತು ಫಸ್ಟ್ ಮಾರ್ಜಿನ್ ಇರ್ಜಿನ್ ಇಲ್ಲ ಕರೆಕ್ಟ್ ಯಾಕಂದ್ರೆ ಫ್ರಿಜ್ ಬೇಕಾಗ್ತ ಅನ್ಸದ ಒಂದೊಂದ ಬ
ಅದ ಸಣ್ಣದಾಯ್ ಒಂದ್ ಬ್ರಿಡ್ಜ್ ಫ್ರಿಡ್ಜ್ ಬೇಕಂದ್ರೆ
ಹ ಬ್ರೀಜ್ ಬೇಕಾಗ್ತತಿ ಯಾಕಂದ್ರನ್ನೆಲ್ಲಾ ಇಡ್ತೀವಲ್ಲರ್ ಡೆ ಕ ಕೇೇಕ
ಹೂ
ನಾವು ಕಷ್ಟಕ್ಕೆ ಬೇಕಾಗ್ಲತ್ತ ಹೊದಲ ಯಾಕಂದ್ರೆ ಮತ್ತ ನಾ ಯಾವ ಒಂದ್ ಯಾವರ ಕೆಟ್ಟ ಸ್ವಲ್ಪ ಅದ್ರ ಬಗ್ಗೆ ಕೇರ್ ಫುಲ್ ಆಗಿರ್ಬೇಕು ಫುಡ್ ಕ್ವಾಲಿಟಿ ಬಗ್ಗೆ ಯಾಕಂದ್ರೆ ಯಾವ್ದೊ ಒಂದು ಫುಡ್ ಪಾಯ್ಸನ್ ಆದೂ ಇದಾಯ್ತು ಅಂತ ಅಂದ್ರೆ ಅದು ಸ್ವಲ್ಪ ಹೈ ರಿಸ್ಕ್
ಎರಡು ಎರಡವರೆ ಲಕ್ಷ ರೂಪಾಯಿ ಬರ್ತಿತ್ತೆ ಇವ್ರ ಹಾಕ ಕೊಡ್ತೇವಿ ಅಂತ ಹೇಳಾರ ಅಪ್ಪೊಂಡಾರಣ ನೋಡ ಹಲೋ ಹಲೋ ಹಲೋ ಕೇಳಸತ್ತ ಹಲೋ ಹಲೋ ಹಲೋ ಹಲೋ